ಮನೆಯಾಗ ಹಿದ್ದೀರಾ
ನನ್ ಚೆನ್ನ
ನಾನ್ ಸೂಪರ್ ಆಗಿದ್ದೀನಿ ಏನ್ ಇಸಿಸ ಕಾಲ್ ಮಾಡ್ಬಿಡಿದೀರಾ
ಅದೇ ನೀವು ಮಂಗ್ಗಳೂರ್ ಫೋಟೋಸಾರ
ಹೌದು
ಕೇಳ್ರಿ ಇದನಾ
ಕೇಳ್ತಿದೆ ಹೇಳಿ
ಹಾ ಅದೇ ಅದು ಕೇಳ್ತಿದೆ ಆದ್ರ ಎಷ್ಟು ಖರ್ಚ ಆಯ್ತು ಯ ನೀ ಎಷ್ಟು ಖರ್ಚ್ ಬಂತು ಅಂತ ನನ್ಗ್ ಡೀಟೇಲ್ ಬೇಕಿತ್ತು ನಾನು ಹೋಗ್ಬೇಕು ಅನ್ಕೊಂಡಿದ್ದೆ. ಅದ್ಕೋಸ್ಕರ ನಿಮಗ್ ಮಾತಾಡಿ ಕೇಳನ ಅಂತ ಹೌದಾ ಹೆಂಗ ಹೋಗಿದ್ರಿ
ಹಾ ನಾನು ಗಾಡಿಯಲ್ಲಿ ಹೋಗಿದ್ದೆ ರೀಸೆಂಟಗ ಹೊಸ ಗಾಡಿ ತಗೊಂಡೆ
ಓಹ ಹೌದಾ ಕಂಗ್ರಾಾಜುಲೇಷನ್ಸ್
ಹ್ಮ್ ಥ್ಯಾಂಕ್ಸ್ ಥಾಂಕ್ ಥಾಂಕ್ ಯು
ಹ ಸೊ ಎಲ್ಲೆಲ್ಲಿ ಹೋಗಿದ್ರಿ ಎಷ್ಟ ದಿನ
ಹೋಗಿ ಬರೋಣ ಅಂತ ನಾನು ಕುಕ್ಕೆ ಧರ್ಮಸ್ಥಳ ಇದೆಲ್ಲಾ ಮುಗಸ್ಕೊಂಡು ಹಂಗೆ ಇದು ಹೋಗಿದ್ದುಸೊ ನಾನ ಟೂ ಡೇಸ್ ತಗೊಂಡೆ ಅಲ್ಲಿ ಹೋಮ್ ಅಷ್ಟೇ ತರ ಬುಕ್ ಮಾಡ್ಕೊಂಡು ಹೋಗಿ ಬಿಚ ನನ್ಗೆ ಆಲ್ಮೋಸ್ಟ್ ಎಲ್ಲಾ ಸಿಕ್ಸ್ ತೌಸಂಡ್ ಏನೋ ಬಂತು ಎಲ್ಲ ಸೇರಿಸಿ ಹೌದು ಗಾಡಿ ಪೆಟ್ರೋಲ್ ಒಬ್ಬರು ಹೋದ್ರು ಇ ಒಂದೇ ಪ್ರೈಸ್ ಆಗುತ್ತಲ್ರಿ ಅ ಗೊತ್ತ
ಹೌದಾ ಹ ಹ ಹಾ ಹೌದಾ ಸೊ ಇವಾಗ ಫಸ್ಟ್ ಡೇ ನೀವು ಏನೇನ್ ಕವರ್ ಮಾಡ್ಕೊಂಡ್ರಿ
ಫಸ್ಟ್ ಸ್ಟಾರ್ಟಿಂಗ್ಗೆ ಹಿಂಗೆ ಹೋಗ್ತಾ ಫಸ್ಟ್ ಧರ್ಮಸ್ಥಳ ಹೋಗಿದ್ದು ಧರ್ಮಸ್ಥಳ ಇದ ಮತ್ತಂಗೆ ಮಂಗಳೂರ್ ಹೋಗಿದ್ದೆ ಮಂಗಳೂರ್ ಹೋಗಿ ಅಲ್ಲಿ ಮ ಕೊರಗಜ್ಜ ಟೆಂಪಲ್ ಅದೆಲ್ಲಾ ನೋಡ್ಕೊಂಡು ಕೋಲಾ ಇತ್ತು ನಮ್ ಗೊತ್ತಿರೋವರು ಯಾರು ಮಾಡಿಸ್ತಿದ್ರು ಸೊ ಅಲ್ಲೆಲ್ಲಾ ಕೋಲಾ ಮುಗಸ್ಕೊಂಡು ಅದು ಪೂಜೆ ಎಲ್ಲಾ ನೋಡ್ಕೊಂಡು ಅ ದೇವರೆಲ್ಲ ಬಂದ ಎಲ್ಲಾ ಇದ್ ಮಾಡ್ತಾರೆ ಸೊ ಅದನ್ನೆಲ್ಲಾ ನೋಡ್ಕೊಂಡು ಮತ್ತೆ ಹಂಗೆ ಇದಕ್ಕ ಹೋದ್ವಿ ರೂಮ್ಲ್ಲಿ ಹೋಗಿ ಸ್ಟೇ ಆಗಿದ್ದೆ ಅದು ನೈಟ್ ಫುಲ್ ಕೊರಗ್ಜ ಫಸ್ಟ್ ಟೈಮ್ ನಾನು ಹೋಗಿದ್ದಿದ್ದು ಟೆಂಪಲ್ಗೆ ಸೊ ಅಲ್ಲಿ ಏನು ಇದು ಇರ್ಲಿಲ್ಲ ಲೈಟ್ ಏನು ಹಾಕಂಗಿಲ್ಲ ಅಂತೆ ಅವ್ರ ರಿಚುವಲ್ಸ್ ಏನೋ ಇದೆ ಲೈಟ್ ಹಾಕಂಗಿಲ್ಲ ಸೊ ನನ್ಗೆ ಕರೆಕ್ಟ್ ಆಗಿ ಅದು ದೇವ್ರನ್ನಲ್ಲ ನೋಡಕ್ ಆಗಿರ್ಲಿಲ್ಲ ಹೌದು ಹೆಣ್ಮಕ್ಳಿಗೆ ಸಿಕ್ಸ್ ಓ ಕ್ಲಾಕ್ ಮೇಲೆ ಎಲ್ಲ ಬಿಡದಿಲ್ಲ ಸೊ ಈ ತರ ಏನೋ ಇತ್ತು ಅಂತಂದು ಮತ್ತೆ ಅಲ್ಲಿ ನನ್ ಏನು ಕಾಣಸಿಲ್ಲ ಸೊ ದೇವ್ರದ್ದ ದರ್ಶನ ಮಾಡೋಣ ಅಂತಂದು ಮತ್ತೆ ನೈಟ್ ಅಲ್ಲೇ ಬೀಚ್ ಸ್ಟೇ ಒಂದು ಹೋಗಿ ಸ್ಟೇ ಆಗಿದ್ದೆ ಎಲ್ಲಾ ಫುಲ್ ಟ್ರಾವೆಲ್ ಮಾಡಿ ಬೈಕ್ ಡ್ರೈವ್ ಮಾಡಿ ಎಲ್ಲಾ ಸ್ಟ್ರೈನ್ ಆಗಿತ್ತು ತ್ತಲ್ಲಾ ಮುಂಚೆ ದಿವ್ಸನು ನಿದ್ದೆ ಇರ್ಲಿಲ್ಲ ಕರೆಕ್ಟ್ ಆಗಿ ಸೊ ಎಲ್ಲ ನಿದ್ದೆ ಮಾಡ್ಕೊಂಡು ಬೆಳಿಗ್ಗೆ ಸ್ವಲ್ಪ ಲೇಟ್ ಆಗ್ದಿದ್ದೆ ಆಮೇಲೆ ಹಂಗೆ ಹೋಗಿ ದೇವ್ರ ದರ್ಶನ ಮುಗಸ್ಕೊಂಡು ಮ ಹೋಗಿಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ ಹಂಗೆ ಹೋಗ ಮತ್ತಾ ಕುಕ ಸುಬ್ರ್ಮಣ್ಯ ಹೋಗಿ
ಅಲ್ಲ ಅಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಸ್ಟಾರ್ಟ್ ಆಗಿ ಹಾಸನ ಬಂದು ಸ್ವಲ್ಪ ಒಂದು ಸ್ಟಾಪ್ ಹಂಗೆ ಹಿಂಗೆ ಕೊಟ್ಟಿ
ಅಲ್ಲಿಂದ ಬೆಂಗಳೂರಿಗೆ ಬಂದೆ
ಹ ನೈಸ್ ಅಲ್ವಾ ನಾನು ತುಂಬಾ ಕೇಳಿದ್ದೆ ಕೊರಗಜ್ಜ ದೇವ್ರ ಬಗ್ಗೆ ಹೇಗಿದೆ ಅಲ್ಲಿ ತುಂಬಾ ನ ಕಕೊಂತರ ಜನ್ರು ಅಲ್ವಾ ಏನ್ ಸ್ಟೋರಿ ಏನು ಅಂತ ಏನಾದ್ರು ಗೊತ್ತಾ ನಿಮ್ಗೆ
ಸ್ಟೋರಿ ಎಲ್ಲ ಗೊತ್ತಿಲ್ಲ ಬಟ್ ಅದೇ ಲೈಟ್ ಆ ಲ್ಲ ಹೆಗಿರುತ್ತೆ ಅಲ್ಲಿ ದೇವ್ರನೆಲ್ಲಾ ಇದ ಮಾಡ್ತಾರೆ ಅದು ಹುಟ್ಟ ತಲಾ ಅಂತಾನೂ ಏನೋ ಏನೋ ಹೇಳಿದ್ರು
ಆದುಥಳ
ಸೊ ಅಲ್ಲೆಲ್ಲ ಹ ಇರ್ಬೇಕು ಅದು ಇತ್ತು ಸೊ ಆ ತರ ಎಲ್ಲಾ ಅದನ್ನ ಮುಗಸ್ಕೊಂಡು
ಹೌದು
ಆಮೇಲೆ ಅದೇ ಕೋಲಾ ಅಂತ ಟೂ ಮಂತ್ಸ್ ಒಂದ್ಸ ಹೆಂಗೋ ಏನೋ ಮಾಡ್ತಾರೆ ಅದು ಸೊ ಅವರು ಆ ಸೈಡ್ ಕುಂದಾಪುರ ಈ ತರ ದೇವರು ಕರಿತೀವಿ ಅಂತ ಏನೋ ಮಾಡ ಪೂಜೆಯ ಅವರು ಸೊ ಒಂದೊಂದ್ ಕಡೆ ಒಂದೊಂದ್ ತರ ಹಾ ದೈವ ಅಂತ
ಹಾ ಹ ಹ ಹ ಕೋಲಾ ಅಂದ್ರ ಏನ್ರೀ ಏನ್ ಮಾಡ್ತಾರ
ಕೋಲಾ ಅಂದ್ರೆ ದೇವ್ರನ ಇದ್ ಮಾಡಿ ಅದು ಫುಲ್ ದೇವರು ಬಂದು ಅದೇನೋ ಮಾಡ್ತ ನೀವು ಹೋಗ ನೋಡ್ರ ಎಕ್ಸ್ಪೀರಿಯನ್ಸ್ ಆದ್ರೆ ಗೊತ್ತಾಗುತ್ತೆ ಹಂಗಗೆ ಹೇಳಕ್ ಬರಲ್ಲ
ಹೌದಾ ಹೌದಾ
ಹಾ ಅಂದ್ರೆ ನಿಮ್ ಗೊತ್ತಿರೋರು ಅಲ್ಲಿ ಇದ್ರು ಅಂತಂದ್ರೆ ಹೋಗ್ಬೋದು ಕಡೆ ಫ್ರೆಂಡ್ಸ್ ಈ ತರ ಇದ್ದಾಗ ಅವ್ರು ಮಾಡ್ದಾಗ ನಿಮ್ಗೆ ಗೊತ್ತಾಗ್ಬೇಕಲ್ಲ ಅಲ್ಲೇ ದೇವಸ್ಥಾನ ಹತ್ರ ಹೇಳ್ತಾರೆ ಈ ತರ ಈ ತರ ಇಲ್ಲಿ ಆಗ್ತಿದೆ ಅಂತಂದು ನೀವೇ ಬೇಕಿದ್ರು ಮಾಡ್ಸ್ಕೋಬಹುದು ಈ ತರ ಅಮೌಂಟ್ ಇಷ್ಟು ಅಂತ ಪೇ ಮಾಡೋದಿ ಇರುತ್ತ ಒಂದು ಕೋಲ ಸೇವೆ ಅಂತ ಏನು ಅಂತಾರೆ
ಹಾ ಹಾ ಹಾ ಹೌದಾ
ಸಕಲ ಸೇವೆ ಒಂದು ಕೋಲ ಸೇವೆಗೆ ನೀವು ಪೇ ಮಾಡಿದ್ರೆ ಅದನ್ನು ಬೇಕಿದ್ರೆ ನೀವು ಅದನ್ನ ಅಮೌಂಟ್ ಪೇ ಮಾಡಿ ನೀವೇ ಬೇಕಿದ್ರೆ ಮಾಡ್ಸಬೋದು ಎಲ್ಲಾ, ಅದಕ್ ಏನೇನ್ ಐಟಮ್ಸ್ ಬೇಕು. ಏನು ಸಾಮಗ್ರಿ ಏನೇನ್ ಬೇಕು ಎಲ್ಲ ಅವರೇ, ನೋಡ್ಕೊಂತಾರೆ.
ಹೂ
ನೀವು ಹೊಗೆರ ಪುಜೆ ಮಾಡಕ್ಕೆ ನೀವು. ಆಹ, ಇವಾಗ ನಿಮ್ಗೆ ಹೆಂಗು ಮದ್ವೆ ಆಗಿಲ್ಲ, ಅಲ್ವ ಸೊ! ಅದ ಆ ಅಪ್ಪ ಅಮ್ಮ. ತಾರನದು ಕರ್ಕೊಂಡದು. ಅವ್ರನ್ನ ಕೂರ್ಸಿ ಎಲ್ಲಾನು ಮಾಡಸ್ಬಹದು. ಇಲ್ಲ ನಿಮ್ಮ್ ಹೆಸರು ಮೇಲೂ ಮಾಡ್ಸ್ಬೋದು, ಈ ತರ ಇರುತ್ತೆ. ಪವರ್ಫುಲ್ ಇದೆ, ಅಂತ ಫುಲ್ ನಂಬಿಕೆ ಇರುತ್ತೆ ಜನ. ಅದು ಗೊತ್ತಿಲ್ರರಿ, ಕರೆಕ್ಟ್ ಆಗಿ ನನ್ಗು. ಮೇ ಬಿ ಟ್ವೆಂಟಿ, ತರ್ಟಿ ತೌಸಂಡ್ ಇರ್ಬೋದು ಏನೋ, ಗೊತ್ತಿಲ್ಲ ನಂಗು ಕರೆಕ್ಟ್ ಆಗಿ. ಎಕ್ಸಾಕ್ಟ್ ಪ್ರೈಸ್ ಗೊತ್ತಿಲ್ಲ.
ಷ್ಟ ಎಲ್ಲಾ ನೋಡಿ ಒಂಥರಾ, ನಿಮ್ಗೆ ಚೆನ್ನಾಗಿ ಮೆಮೊರಿ ಆತರ ಎಲ್ಲಾ ಆಗಿರುತ್ತಲ್ಲ.
ಅದಕ್ಕೆ, ಅಲ್ವರಿ ಹೋಗಿದ್ದು. ಬೈಕ್ಲ್ಲಿ ಇಷ್ಟ್ದೂರ.
್ ಕೋಲಾ ಮುಂಚೆ ಆಗ್ತಿರೋದ್ ಗೊತ್ತಿತ್ತ.
ನಮ್ಗ ಹಾ! ನಮ್ ಕೆಳಗಡೆ ಹೋಟ್ಲ ಹ. ಅಂಕಲ್ ಇದಾರೆ ಗೊತ್ತಿರೋರು. ಅವರು ಸೊ ಅವರು, ಎಲ್ಲ ಕುಂದಾಪುರ ಸೈಡ್ ಅವರ, ಸೊ ಅವ್ರು ಹೇಳ್ತಿದ್ರು. ಈ ತರ ದೇವ್ರು, ದೇವ ದೈವನ ಕರಿತೀವಿ ಅಂತಂದು.
ಹ್ಮ
ಕರಿತೀನಿ, ಕರಿತೀನಿ ಅಂತ ಎನ್ಸಿದ್ರು. ಬಟ್ ಕರ್ದೇ ಇಲ್ಲ, ಅದಕ್ಕಂತಾನೇ ಇವ್ರು ಯಾರ ಕರ್ದಿದ್ರು ಅಂತ. ಅ ನಾನಲ್ಲಿ ಹೋದೆ.
ದೈವ ಕರತಿದ್ರು, ಅಂತ ಹೇಳದ್ರ.
ಅಂದ್ರೆ, ಹಂಗಲ್ಲ ಈತರ. ಈ ಪೂಜೆ ಮಾಡಿದಾಗ, ಕರಿತೀನಿ ಬಾ ಅಂತ. ಅಂದಿದ್ರು, ಸರಿ ಅಂತ ನಾನ್ ಯಾವ ಒಂದ್ಸತಿ. ಕಲ್ತಿದ್ರು, ನನ್ ಫ್ರೆಂಡ್ ಒ ಒಬ್ಬಳು ಸೊ, ಅವಳು ಬಿಡ್ತಾನೆ ಇರ್ಲಿಲ್ಲ.
ಯಾಕ್ರೆ, ಏ ಆಯ್ತು? ಯಾಕ.
ಹ ಅವೌಳ ಹೆಂಗೆ ಅಂತ. ಅಂತಂದ್ರೆ ಸೋಲೋ ಟ್ರಿಪ್ ಹೋಗಕ್ ಬಿಡೋದಿಲ್ಲ ಅವ್ಳು ಬರ್ಬೇಕು ಬರ್ಬೇಕು ಬರ್ಬೇಕು ಅಂತಾಳೆ ಹಂಗೆ ಸೋ ಅದಿಕ್ಕೆ ಮತ್ತೆ ಹೋಗಕ್ ಆಗಿಲ್ಲ ಆ ಕಡೆ ಮತ್ತೆ ಇಲ್ ಕರ್ದಿದ್ರಲ್ಲ ಅದಕ್ಕಂತ ಮತ್ತೆ ಇಲ್ಲಿ ಹೋಗಿದ್ದೆ
ಆ್ ಇಲ್ಲಿ ಒಬ್ಬ್ರ ಹೆಂಗ ಹೋದ್ರಿ ಮತ್ತೆ ಅವ್ಳ ಬಿಡಲ್ಲ ಅಂದ್ರೆ
ಅವ್ಳು ಊರ್ಗ್ ಹೋಗ್ಬಿಟ್ಟಿದ್ಲು ಮಾತಾಡ್ತಿರ್ಲಿಲ್ಲ ನಾನ ಅವಳ ಜೊತೆ ಹಾ ಜಗಳ ಆ ಆಿತ್ತು ಸೊ ಮಾತಾಡ್ತಿರ್ಲಿಲ್ಲ
ಓ ಬೇಕು ಅಂತ ಜಗಳ ಮಾಡಿನ ನೀವು ಸೋಲ ಟ್ರಿಪ್ ರು
ಹ್ಮ್ ಇವಾಗ ಏನಾದ್ರು ಮಾಡ್ಬೇಕು ಬು ಅಂತಂದ್ರೆ ಇನ್ನೇನು ಒಂದ್ ಮಾಡ್ಬೇಕಲ್ಲ ಜಗಳ ಮಾಡ್ಬಿಡದು ದು ಅವಾಗ ಸೋಲೋ ಟ್ರಿಪ್ ಅದು ಇದು ಅಂತ ಮಾಡ್ಕೋಬೋದಲ್ಲ
ಹೌದಾ ಏನ್ ಅನ್ಸಲ್ವಾ ನಿಮ್ಗೆ ಯತರ ಮಾಡ್ದದ
ಏನ್ ಅನ್ಸತ್ರಿ ಮತ್ತೇಏನೋ ಒಂದ್ ಬಂದ್ ಕಾಂಪ್ರಮೈಸ್ ಮಾಡದ ಏನ್ ಮಾಡೋದ ಇನ್ನ ಇರುತ್ತಲ್ರಿ ಎಲ್ಲಾ ಹುಡ್ಗರು ಅಲ್ಲರೀ ಇವಾಗ ಹೊಸ ಗಾಡಿ ತಗೊಂಡಿರ್ತೀವಿ ಅಷ್ಟೆಲ್ಲಾ ಖರ್ಚು ಮಾಡಿ
ಹಾ
ಹೋಗ್ಬೇಕು ಸೋಲೋ ಟ್ರಿಪ್ ಅಂತ ಅನ್ಸ್ತಾ ಇರುತ್ತೆ
ಅದೇ ಹುಡ್ಗಿ ಜೊತೆ ಹೋದ್ರೆ ಏನ್ರೀ ಪ್ರಾಬ್ಲಮ್ ನಿಮ್ಗೆ
ಇಲ್ಲ ರೀ ಅವರು ಪೇಶೆಂಟ್ ರೀ ಅವರು ದೊಡ್ಡ ಪಷೆಂಟ್ ಅಲ್ಲಿ ಮಂಳೂರ್ ಏನಾದ್ರ ನನ್ ಕರ್ಡ ಹೋಗ್ಬಟ್ಟಿದ್ರ ನನ್ ಒಬ್ಬನ ಹೋಗಿದ್ರ ಒಂದ್ ಸ್ಟಾಪ ಎಡ್ ಸ್ಟಾಪು ಕೊಡ್ತಿದ್ನೇನೋ ಗೊತ್ತಿಲ್ಲ ನನ್ಗೆ ಕಾರಲ್ಲಿ ಹೋದ್ರೆ ಅಲ್ಲೂ ಅದು ಕೊಡಲ್ಲ ಆ ಹುಡ್ಗಿ ಜೊತೆ ಹೋದ್ರೆ ಹತ್ತತ್ತು ಸ್ಟಾಪ್ ಹಾಕ್ಸ್ತಲ್ರರಿ ಅಯ್ಯೋ ಮೈಕನ್ ನೋದ್ತಾ ಇದೆ ಹಂಗ್ ನೋ್ತಾ ಇದೆ ಬ್ಯಾಕ್ ಪೇನ್ ಬರ್ತಿದೆ ನನ್ಗೆ ಆಗ್ತಿಲ್ಲ ನನ್ ನಿದ್ದೆ ಬರ್ತಿದೆ ನನ್ಗೆ ಅಲ್ಲಿ ಊಟ ಬೇಕು ನಾನನ್ ಅಲ್ಲಿ ನಿಲ್ಸಿ ಇಲ್ ನಿಲ್ಸ ಅಂತ ಫುಲ್ ನಿಲ್ಸ ನಿಲ್ಸಿ ನಿಲ್ಸಿ ಹೋಗುವ ಅಷ್ಟೊತ್ಗೆ ಮಂಗ್ಳೂರಲ್ಲಿ
ಹೇಳ್ತಾರ ನಿ ಮತ್ತ ಊಟ ಹಸವಾಗಿದೆ ಅಂತನೂ ಹೇಳ್ಬಾರ್ದ ನಿಮ್ಗೆ
ಅಲ್ಲ ರೀ ಹಂಗಲ್ಲ ರೀ ಟ್ರಾವೆಲ್ ಮಾಡ್ತಿದೀವಿ ಅಂತಂದ್ರೆ ಡೆಸ್ಟಿನೇಷನ್ ರೀಚ್ ಆಗ್ಬೇಕು ಅದು ತಾವು ಏನಿದೆ ಅಲ್ಲಿ ಹೋಗಿ ಮುಟ್ಟೋತರ ಅದು ಅದು ತಿಕಿಂಗ್ ಅದಷ್ಟು ಯೋಚನೆ ಇರ್ಬೇಕು ಅದು ಬಿಟ್ಟು ಊಟ ಆಗ್ಬೇಕು ನನ್ಗೆ ಅದು ಅದಾಗಗ್ಬೇಕು ಇದಾಗಗ್ಬೇಕು ನನ್ಗೆ ಹಂಗ ಆಗ್ತಿಲ್ಲ ಹಿಂಗ ಆಗ್ತಿಲ್ಲ ಗಾಡಿಯಲ್ಲಿ
ಕಂಟಿ ನೀವು ಡ್ರೈವ್ ಮಾಡ್ಬ್ಯಾಡ್ದ್ರಿ ಅವರು ಕರೆಕ್ಟ್ಗ ಹೇಳ್ತಿರ್ತಾರೆ ಕಂಟಿನ್ಯೂ ಡ್ರೈ ಮಾಡಿದ್ರೆ ಹೀಟ್ ಆಗತ್ತೆ
ಗೊತ್ತಾಗೋದಿಲ್ಲ ಒಳ್ಳದು
ಹ್ಮ್
ಜಾಸ್ತಿ ತಲೆ ನೋ್ಿದ ರೀ ಅವಳ ಜೊತೆ ನೀವ್ ನೀವ್ ಒಂದ್ಸತಿ ಮೀಟ್ ಆಗಿ ನೀವ ನೀ ಕರೆಕ್ಟ್ ಆಗಿ ಮಾಡದ್ರಿ ಕರೆಕ್ಟ್ ಆಗಿ ನೀವು ಒಬ್ಬರು ಹೋಗಿದ ಒಳ್ಳೆ ಕೆಲ್ಸ ಆಯ್ತು ಅಂತ ಅಂತಿದ್ರು
ನಾನ್ ಯಾವತ್ತು ಹೇಳಾರ ದವನ ನಾನ್ ಅದ ಹೆಂಗ ಹೇಳಿಲಿಕ್ಕೆ ಆಗತ್ತರಿ
ಅಲ್ಲ ರೀ ಅದು ಮೇ ಬಿ ನೀವು ಹುಡ್ಗಿರಲ್ಲಾ ನೀವ್ ನೀವೆಲ್ಲ ಒಂದೇ ಇರ್ತೀರಾ ನಾವು ಒಬ್ಬ ಗಂಡಸು ಗೊತ್ತಾಗೋದಿಲ್ಲ ಹೆಂಗ ಹಂಗ ಹಂಗ ಎಲ್ಲಾ ಅಂತೀರ ನೀವು ಏನ್ ಮಾಡದ್ ಬಿಡ್ರಿ ನೀವೇನ್ ಮತ್ತೆ ಫೋನ್ ಮಾಡಬಿಟಿದಿರಾ
ಅದೇ ನೆನ್ಪಾಯ್ತು ನೀವಂತು ಮಾಡಲ್ಲ ಏನ್ ಮಾಡಣ ನಾವೇ ಮಾಡ್ಬೇಕಲ್ಲ ಅಂತ ಮಾಡ್ದೇರಿ
ಹ್ಮ ಹ್ಮ ಹಾ
ಮತ್ತೆ ಏನ್ ಸಮಾಚಾರ ಮನೇಲೆ ಎಲ್ಲಾ ಹೇಗಿದ್ದಾರೆ
ಎಲ್ಲಾ ಚೆನ್ನಾಗಿದಾರ ರೀ ಅಲ್ಲಿ ನಿಮ್ ಮನೇಲೆಲ್ಲ ಎಲ್ಲಾ ಚೆನ್ನಾಗಿದಾರ ಮತ್ತ ನೀವ್ ಹೋಗ್ತಿದ್ದೀರಾ ಮಂಗಳೂರುಗೆ ಟ್ರಿಪ್ಗೆ
ಹಾ ರೀ ಹೋಗ್ಬೇಕಂತ ಇದ್ದೀನಿ
ಹೋಗಿ ನೀವು ಯಾವ್ದಾದ್ರು ಗಾಡಿ ಗಿಡಿ ಇದ್ರೆ ಎತಕೊಂಡ್ ಹೋಗಿ ನೀವು
ನಾನ್ ಹೋದ್ರರು ಸೋಲೋ ಹೋಗಲ್ಲ ರೀ ರೀ ನನ್ಗೂ ನನ್ ಫ್ರೆಂಡ್ ಇದ್ದಾರೆ ರೀ ಆತರ ಎಲ್ಲಾ ನಾನನ್ ಮೋಸ ಮಾಡಿ ಜಗಳ ಮಾಡಿ ಒಬ್ಬಳೇ ಹೋಗಲ್ಲ ರಿ ನಾನು
ಅಂಗಾದ್ರೆ ಇವಾಗ್ ಯಾವೋದೊ ಇದು ಹೋಗ್ಬೇಕು ಅಂತಿದ್ರು ಯಾವ್ದೋ ಮೊನೆಯನ್ನ ಯಾರೋ ಹೇಳ್ತಿದ್ರು ಹೌದಾ ನಿಜಾನೇ ಅದು ನೀವು
ಹೊಗ್ಬೆಕು ಅಂತ ಇದೀನ್ ರೀ ಅದ್ ಹೋಗಕುನು ಮನ್ಸ ಆಗ್ತಿಲ್ಲ ರೀ ಬ್ಯಾಗಿನ ಪಾಕ್ ಮಾಡಿಲ್ಲ ರೀ ಪಾಪ ನನ್ ಫ್ರೆಂಡ್ ನ ಬಿಟ್ಟ ಹೋಗ್ತಿದೀನಿ ಅಂತ ಮನ್ಸು ಬೇಜಾರಾಗಿ ರೀ
ಹೌದಾ ಓ
ಇಯರ್ ಬಾಂಡ್ ಎಲ್ಲಾ ಈ ತರ ಇರುತ್ತೆ ಇದ ಗಂಡ ಮಕ್ಕಳು ಎಲ್ಲ ಕಲ್ ಕಲ್ಲಿದಾಗ ಇರ್ತೀರ ಏನೋ ಅರ್ಥ ಮಾಡ್ಕೊಳ್ಳಲ್ಲ ಬಿಡು
ಏನು ಬಿಡ್ರಿ ಯಾರ್ ಕಲ್ಲೋ ಏನು ಬಿಡ್ರಿ ಏನ ಆಗುತ್ತೆ
ಆಯಿತ್ ಬಿಡ್ರಿ ಮತ್ತೇನ್ರಿ ಹೇಗಿದೆ ಆಫೀಸು ಎಲ್ಲಾ
ಹ ಆಫೀಸ್ ಎಲ್ಲ ಇದ್ದಾರೆ ಹಾಕೊಂಡ್ ರುಬ್ತಾ ಇದ್ದಾರೆ ಇವಾಗ ಎನೋ ಬ್ರೇಕ್ ಇತ್ತು ಅಂತ ಸರಿ ಕಾಲ್ ಮಾತಾಡೋಣ ಅಂತ ಇದ ಮಾಡ ಹೋಗ ಕೆಲ್ಸ ಮಾಡ್ಬೇಕ್ರಿ
ಹೌದಾ ಜಾಸ್ತಿ ಇರತ್ತವಾ ವರ್ಕ್ ಪ್ಲೆಸರು
ಇಲ್ಲ ರೀ ಸುಮ್ನೆ ಕೊಡ್ತಾರ ಸಂಬಳಾ
ಹ್ಮ್ ಹ್ಮ್ ಹ್ಮ್ ಹ್ಮ್
ಸುಮ್ನೆವರ್ಗೇನು ಹುತ್ಸಾರಿ ಎಲ್ಲಾ ಜನಗಳನ್ನ ಇಟ್ಕೊಂಡು ಸುಮ್ ಸುಮ್ಮನೆ ಕ ಕಾಸ್ಕೊಡಕ್ಕೆ ಕೆಲ್ಸ ಕೊಡ್ತಾರೆ ಕಾಸು ಕೊಡ್ತಾರೆ
ಅಲ್ಲಾ ಕೇಳ್ದರಿ ಆಫೀಸ್ ಮ್ಯಾನೇಜರ್ ಚಿಲ್ಲಿದ್ದನ ಏನ್ ಏನ್ರೀ ನೀವ್ ಮಾತಾಡಿದ್ರಿ ಜಗಳಕ್ ಬರ್ತೀರಾ
ಏ ಜಗಳ ಅಲ್ಲರೀ ಏನ ನಾರ್ಮಲ್ ಆಗ ಮಾತ್ ಮಾತಾಡಿ ಹೇಳಿದ್ರೆ ಫ್ರಸ್ಟ್ರೇಷನ್ ಇರುತ್ರಿ ವರ್ಕ್ ಮಾಡೋರ್ದು ನಿಮ್ಗೆ ಏನ್ ಖಾಲಿ ಬಿದ್ದಿರೋ ಅವ್ರಗ್ ಏನ್ ಗೊತ್ತಾಗತ್ರಿ ನಿಮ್ಗೆ
ಆಯ್ತು ಬಿಡ್ರಿ ಅರ್ಥ ಆಯ್ತು ಬಿಡ್ರಿ
ವರ್ಕ್ ಇದೆ ಇಡ್ರಿ ಫೋನು ಅಂತ ಇನ್ಡೈರೆಕ್ಟ್ ಆಗಿ ಹೇಳ್ತಾ ಇದ್ರಿ ನಿಮ್ಗೆ ಅರ್ಥ ಆಗ್ತ ಇಲ್ಲ ಏನ್ರರಿ ಹಿಂಗಿದೀರಾ
ಏನ್ ಮಾಡೋಣರಿ ಸರಿ ರಿ ಬಾಯ್
ಹ